ಹಲೋ
ಎಲ್ಲಿಂದ ಮಾತಾಡ್ತಿರೋದು
ಕಚೂರು ಡಿಸ್ಟ್ರಿಕ್ ಅಲ್ಲ ಯ ಯಾದಗಿರಿ ಡಿಸ್ಟ್ರಿಕ್
ಯಾವ್ದಗಿರಿನಿಲ್ಲ
ಹಂ ನೀವೆಲ್ಲಿಂದ
ಹಲೋ
ಹಲೋ ಕೆಸಿದಿಯಾ
ಹಾ ಕೇಳಿಸತಾ ಇದೆ ಈಗ
ನೀವೆಲ್ಲಿಂದ
ನಾವ ಇಲ್ಲೇ ಕಲ್ಬುರ್ಗಿಯಿಂದ ನೀವು
ನ ಹ ಅಿಯರಿ
ಏನ್ ಓದ್ತಾ ಇರೋದ ನೀವು
ಓ ಬಿ ಎಸ್ ಸಿ ಅಗ್ರಿಕಲ್ಚರ್ ನೀವು
ಓ ನಾವು ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರ್
ನಿಮ್ಮ ಹೆಸರು
ನಮ್ಮ್ ಹೆಸರು ನಿತೀಶ್ ಕುಮಾರ್ ಅಂತ ನೀವು
ನಮ್ಮ ಹೆಸ ರವಿ ತೇಜ ಅಂತ
ಮತ್ತೆ ಹೇಗಿದೆ ನಿಮ್ ಕಡೆ ವಾತಾವರಣ
ನಮ್ಮ ಸ ಎಷ್ಟಲ ರೇ
ಹ್ಮ್
ನೈಟ್ ಆದ್ರೆ ಅವ
ನಮ್ ಕಡೆ ಅಂತೂ ತುಂಬಾ ತಣ್ಣಗಿದೆ ಹ್ಮ್ ಹೌದು ನಿಮ್ದು ಯಾವ ಊರು ಸ್ವತ
ಹಲೋ
ಹಲೋ ನಿಮ್ದ ಸವಂತೂರ್ ಯಾವ್ದ
ಇದು ಸ್ವಂತ ರಾಯಚೂರು
ರೈಚೋ
ಹಾಂ ಓದ ಕಲ್ಲಿ ಬ ಯಾದಗಿರಿ ಬ
ಲ್ಲಿಲ್ಲಿ ಮದ್ಗಿರಿ
ಹಾ ಅದಕ್ಕೆ
ಹ್ಮ ಹಾ ಯಾದ್ಗರಿ
ಹಾ ಯಾದಗಿರಿಿ ನಮ್ಮ ವಲ್ಲ ಒಂದು ಐದು ಆರು ಎಕರೆ ಬಿತ್ತುಷ್ಟೇ
ಐದಾರ ಎಕರೆ ಅಷ್ಟೇ ಆದ್ರಾಗ ಏನೇನ್ ಬೆಳತೀರಿ
ಅದರಲ್ಲಿ ನಾವು ಭತ್ತ ಬೀಳ್ತಿದ್ವಿ
ಹ್ಮ್ ನಿಮ್ದು ಸೌಂಡ್ ಜಾಸ್ತಿ ಬರ್ತಾ ಇದೆ ಬೇರೆ ಕಡೆ ಹೋಗಿ ಮಾತಾಡಲ್ವಾ ನಿಮ್ಕಿಂತ ಮನೋಬ್ಬ್ರದೇಶ ಬರ್ತಾ ಇದೆ ಜಾಸ್ತಿ
ಹಾ
ಹಾ ಬುಸಿ ಇದ್ರಾ
ಏ ಇಲ್ಲೇ ಇವತ್ತು ಕಾಲೇಜ್ ಇಲ್ಲೇ ಇವತ್ತು
ಓಹೋ ಹೌದು ನಿಮ್ ಹೊಲದಲ್ಲಿ ಏನೇನ್ ಹಾಕ್ತೀರಾ
ನಮ್ಮ ಹೊಲ್ದದಲ್ಲಿ ನಾವವು ಅಷ್ಟೇ ಬ ಭತ್ತ ಅಷ್ಟೇ ಬೆೀಳ್ತಿೀವಿ ನಾವು
ಹ್ಮ್ ಹ್ಮ್ ಐದ್ ಎಕ್ರೇನು ಭತ್ತಾನೇ ಬೆಳತಿರ
ಹಾ ಹೌದು
ಹ್ಮ ಹ್ಮ್ ಹೌದು ಭತ್ತರ್ ರೇಟ್ ಎಷ್ಟಿದೆ
ಭತ್ತದ ರೇಟು ಈ ವರ್ಷ ಹದಿನೇಳನೂರ ಇದೆ
ಹಾ ಹಾ ಮತ್ತೆ ನೀವ ಹೊಲಕ್ ಹೋಗ್ತರನು
ಹಾ ಒಲ ಕತ ನ ಅವನು ಹ್ಮ
ಏನ ಮಾಡ್ತೀರಾ
ಅವದಕ್ಕೋಗಿ ಕೆಲಸ ಮಾಡ್ಬೇಕು ಏನು ಮಾಡ್ತಾರೆ ಅಂದ್ರೆ
ಏನೇನ್ ಕೆಲ್ಸ ಮಾಡ್ತಾರ ಅಂದೆ ನಾನ ಅದೇ
ಯ ಹೊಲಾಗ ಏನ್ ಕೆಲ್ಸ ಮಾಡಕ್ ಆ ಕೆಲ್ಸ ಮಾಡ್ತೀವಿ
ಹ್ಮ್ ಹ್ಮ್ ಎಲ್ಲ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಈ ತರ ಮಾಡದಂದ್ರೆ ಇಷ್ಟ ಅಂತ
ಹ ಹಾ ಎಲ್ಲಾ ಕೆಲ್ಸ ಮಾಡ್ಬೇಕ ಕೊಲ್ಕೋಲ್್ಮ್ಯಾಗ
ಹ್ಮ್ ಹ್ಮ್ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ನೀವು. ಹ್ಮ್ಹ್.
ನಾ ಓದಕೈತ ಕಾಲೇಜ್ ಓದಕೈತಿವಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಬರುತ್ತ.
ಹೌದು ನಿಮ್ ಕಾಲೇಜ್ ಹೇಗ್ ನಡಿತಾ
ಹಾ ಚಲೋ ಐತಿ.
ಹಲೋ.
ಹಾ ಚಲೋ ಐತಿ.
ಹಲೋ. ಹಲೋ.
ಹಾ.
ನಿಮ್ ಕಾಲೇಜ್ ಹೇಗ್ ನಡೀತಾ ಇದೆ ಅಂತ ಅಂದೆ ನಾನು.
ಹಾಂ ಚಲೋ ನಡೆತಿದೆ.
ಹೌದು ನಿಮ್ಗೆ ಎಷ್ಟು ಕೋರ್ಸ್ ಗಳ ಇರುತ್ತವೆ.
ನಮ್ಮಗ ಹನ್ನೆಡ್ ಕೋರ್ಸ ಅವ.
ಹನ್ನೆರಡ ಕೋರ್ಸ್ ಹನ್ನೆರಡ ಕೋರ್ಸ್ ಯಾವ್ಯಾವ ಅವು.
ಅವಲ್ಲ ಗೊತ್ ನನಪಿಲ್ಲ ನನಗ.
ಮತ್ತೆ ನೀವ ಹೇಗೆ ಅಗ್ರಿಕಲ್ಚರ್ ಇದು ಮಾಡ್ತೀರಾ.
ಅವು ಅಂದ್ರೆ ಹೊಸವಲ್ಲ ಇವಾಗ ಇವಾಗ ನ್ಯೂ ಅಡ್ಮಿಷನ್ ಅಲ್ಲ.
ಹಾ ಹಾ ಈಗ ಫಸ್ಟ್ ಇಯರ್ ಏನ ನೀವು.
ಅಕೆ ಗೊತ್ತಿಲ್ಲ ಅಷ್ಟು.
ಹಾ ಹಾ. ನಾವೀಗ ಥರ್ಡ್ ಇಯರ್ ಇಲ್ಲಿ ಕರ್ಬುರಗಿ ಅಲಿ.
ಹ್ಞೂ ನೀವೇನು ಮಾಡಾಕತ್ತೀರಿ.
ನಾವು ಇಲ್ಲೇ ಕಲಬುರಗಿ ಯಲ್ಲಿ ಅಡ್ಡಾಡ್ಕೊಂತ ತಿರ್ಕೊಂತ ಆರಾಮ ಆದಿವಿ.
ಹ್ಮ್ ಓದಂಗಿಲ್ಲ.
ನಿಮ್ ಕಡೆ ಓದೋದೇನ ಇಲ್ಲ ನಮ್ದು.
ಹಾ ಮತ್ತೆ ಯಾವ ಕೋರ್ಸು.
ಹ್ಮ್ ನಮ್ದ ಹಂಗೆ ಡೈರೆಕ್ಟ್ ಎಕ್ಸಾಮ್ ಹೋಗಿ ಬರೆದ.
ಹ್ಮ್.
ಹ್ಮ್ ಅಷ್ಟೇ ಮುಗೀತು. ನೀವು.
ನಾವ್ ಓದಬೇಕು ಇವಾಗ ಜಾಯಿನ್ ಅಗೆವ ಅಲ್ಲ ಓದಬೇಕಕ್ ಮತ್ತೆ ಏನೇ ಮಾಡ್ಬೇಕು.
ಹಾ. ಹೌದು ನಿಮ್ಮಲ್ಲಿ ಸಿಜಿ ಪಿ ಪರ್ಸೆಂಟೇಜ್ ಅಂತ ಇರುತ್ತೇನು. ಹಾ ಹಾ.
ಹ್ಮ್. ಯಾವರು ನಿಮ್ಗೆ ಯಾವರು ಅಂದ್ರೆ ಇಷ್ಟ ನಿಮ್ಗ.
ನಮ್ಗೆ ಇದು. ಇದ . ಹಲೋ. ನಮಗೆ ಧಾರವಾಡ ಅಂದ್ರೆ ಬಹಳ ಇ.
ನಮ್ಗೆ ಆಂಧ್ರ ಪ್ರ್ರದೇಶ ಅಂತದು ಬಾಳ ಇಷ್ಟ.
ಹೌದಾ. ಆಂಧ್ರದಲ್ಲಿ ಏನೇನ್ ನೋಡಿದೀರಾ.
ಆಂಧ್ರ ಅಂದ್ರೆ ಅದು ಒಂದು ಅಲ್ಲಿ ಟೆಂಪಲ್ ಇದೆ ತಿರುಮಲ.
ಹಾ ಹಾ ನಾನು ತಿರುಪತಿಯಲ್ಲಿ ಜಗ್ಗಿ ಬಂದೇನಿ. ಹಾ ತಿರುಪಲ್ಲಿ. ತಿರುಪತಿಯಲ್ಲಿ ಒಂದ್ ಎರಡು ವಾರ ಸ್ಟೇ ಕೂಡ ಇದ್ವಿ.
ಹ್ಮ್.
ಹ್ಮ್ ನೀವು ತಿರುಪತಿ ನೋಡಿದೀರಾ.
ಹಾ ನೋಡೀವಿ.
ಏನೇನ್ ತಿರುಪತಿಯಲ್ಲಿ ಏನೇನ್ ನೋಡಿದಿರಿ.
ಆ ಸುತ್ತಮುತ್ತ ಗುಡ್ಡ ಅಲ್ಲಿ ಒಂದು ಹೆಡಿ. ಇದೆ ಸನ್ನೀಪ ಸನ್ನೀಪದಲ್ಲಿ ಒಂದು ನದಿ ಇದೆ.
ಹಾ.
ಅಲ್ಲಿ ಅವಲ್ಲ ಸುತ್ತಮುತ್ತ ಎಲ್ಲ ಊರೆಲ್ಲ ನೋಡಿವಿ.
ನಾವಂತೂ ತಿರುಪತಿಯಲ್ಲಿ ಮೇಲೆ ಗುಡ್ಡದಲ್ಲಿ ಟೆಂಪಲ್ಸ್ ಇದೆ ಬಾಳ. ಮತ್ತು ಹಚ್ಚ ಹಸರಾಗಿರುತ್ತೆ ಪ್ರಾಣಿ ಪಕ್ಷಿ. ಗಳಿರ್ತವೆ ಮತ್ತೆ ಕೆಳಗಡೆ ಒಂದು ಫಾಲ್ಸ್ ಇದೆ ಮತ್ತೆ. ಒಂತರ ಏನೋ ಮಜಾ ಬರತ್ತೆ ಅಲ್ಲಿ ಹೋಗೋಕ್ಕೆ. ಮತ್ತೆ ನಿಂದು ನಾಷ್ಟ ಆಯ್ತಾ ಬೆಳಿಗೆದು.
ಹಾ ನಾಷ್ಟ ಆಯ್ತು ನಿಮ್ದು.
ನಾವು ಮಾಡಿಲ್ಲ ನೋಡಿ ನೀವ ಏನ್ ಮಾಡಿದ್ರಿ ನಾಷ್ಟ.
ನಾಷ್ಟ ಸಿರಾ ಉಪ್ಪಿಟ್ಟು.
ಸೀರಾ ಉಪ್ಪಿಟ್ಟ. ಸೀರಾ ಅಂದ್ರೆ ಅಷ್ಟು ಇಷ್ಟಾನ ನಿಮ್ಗೆ.
ತಿಂದೇನಿವತ್ತು.
ಓಹೋ ಹೋ ಹೋ. ಉಪ್ಪಿಟ್ಟಂದ್ರೆ ಇಷ್ಟ ಇಲ್ಲ ಯಾರಿಗೂ ಹೋಲಿ ಬಿಡಿ. ಮತ್ತೆ ಹೇಗಿದೆ ನಿಮ್ ಕಡೆ ಮಳೆ ಗಿಳೆ ಬರ್ತಾ ಇದೆ ಇಲ್ಲ.
ಹಾ ಮಳೆ ಒಂದ್ ಎರಡ್ ಮೂರ್ ಸಲ ಬಂದಿದೆ ಅಷ್ಟೇ.
ಹಾ ಹಾ ಹಾ ನಮ್ಮಲ್ಲಿ ಮಳೆನೇ ಬರ್ತಾ ಇಲ್ಲ. ಬರೀ ಬಿಸ್ಲು ಬಿಸ್ಲು ಬಿಸ್ಲು. ಈ ಬಿಸ್ಲಲ್ಲಿ ನಾವು ಕರ್ರಗಾಯಿಬಿಟ್ಟೀವಿ. ಹ್ಮ್ ನೀವು ಬೆಳ್ಳಿಗಿದ್ದೀರಾ ಕರ್ರಗಿದ್ದೀರಾ.
ನಾನ್ ನಿಮಗಿನ್ನ ಕರ್ರಗಿದ್ದೀವಿ.
ಮತ್ತೆ ನಿಮ್ದು ಬಿ ಗುಡಿ ಅಂದ್ರಲ್ಲ ಯಾದಗಿರಿ ಕಡೆ.
ಭೀಮರಾಯನ್ಗುಡಿ.
ಹಾ ಹಾ ಅಲ್ಲಿ ಏನೇನ್ ಬೆಳಿತಾರೆ.
ಇಲ್ಲ
ಹಾ.
ಎಲ್ಲಿ ಭತ್ತ ಕಾಟನ್ನು ಅದೇ ಇರದು.
ಹ ಹಾ.
ಚಿಲ್ ಮೆಣಸಿನ್ಕಾಯಿ. ಎಲ್ಲ ಬೆಳಿತಾರ.
ಓಹೋ ಹೋ. ನೀವು ಏನಾದ್ರು ಒನ್ ಟೈಮ್ ಆದ್ರೂ ಬೆಳ್ಸಿರ ಏನಾದ್ರು.
ನಾವಿಲ್ಲಿ ಕಾಲೇಜ್ ಕಡೆಯಿಂದ ನಮ್ಗ ಕೋರ್ಸ್ ಐತ್ ಒಂದದು.
ಹ್ಮ್.
ಅಲ್ಲಿ ನಾವು ಸೂರ್ಯ ಪನ್ನ ಮೆಕ್ಕೆಜೋಳ.
ಓಹೋ ಹೋ ನಾವು ಫಸ್ಟ್ ಇಯರ್ ಇದ್ದಾಗೆ ಬೆಳಸಿದ್ದೆವು. ನಿಮ್ ಫೇವ್ರೇಟ್ ಊಟ ಏನು ಏನ್ ಮಾಡ್ತೀರಾ. ನಿಮ್ಗೆ ಬಿರಿಯಾನಿ ಇಷ್ಟನ ಚಿಕನ್ ಇಷ್ಟಾನ ಪನ್ನೀರ್ ಇಷ್ಟ್ ಷ್ಟಾನ ಚಪಾತಿ ಇಷ್ಟನಾ ಹಾ. ಎಲ್ಲಾ ಇಷ್ಟ ನಿಮ್ಗ್ ಪ್ರಂಚ ಪ್ರಾಣ ಅನ್ನೋದ್ ಯಾವ್ದು.
ಐದಂತಲ್ಲ ನಿಮ್ಗೆ ಯಾವ್ದೇ ಜಗ್ಗಿ ಇಷ್ಟ ತಿನ್ನದು ಇದು ಅಂದ್ರೆ ಬಾಳ್ ಬಾಳ ಇಷ್ಟ ಅಂದ್ರೆ ಬಾಳ ಇಷ್ಟ ಅದು
ಹಂಗಿಲ್ಲಪ್ಪಾ ಎಲ್ಲ ತಿಂತೀನಿ ನಾನು
ಎಲ್ಲಾ ತಿಂತೀರಾ ಹ್ಮ್ ಹ್ಮ್
ಎಲ್ಲಾ ತಿಂತೀನಿ
ನೀವೇನ್ ಜಿಮ್ ಗಿಮ್ ಮಾಡ್ತೀರಾ
ಹ್ಮ್ ಜಿಮ್ ಹೋಗಲ್ಲ
ಮತ್ತೆ
ಜಿಮ್ ಗೇ ಯಾಕ್ ಹೋಗ್ತಿವಿ ಹೇಳು
ಫಿಟ್ನೆಸ್ ಇರೋಕೆ
ಫಿಟ್ನೆಸ್ ಐತಿ ನಮ್ಗೆ
ಹ್ಮ್ ಹ್ಮ್ ಹ್ಮ್ ಏನ್ ನೀವ್ ಏನ್ ಆಟ ಆಡ್ತರ ಹೇಳಿ ಸ್ಪೋರ್ಟ್ಸ್ ನಿಮ್ ಸ್ಪೋರ್ಟ್ಸ್ ಯಾವ್ದು
ಕಬಡ್ಡಿ ಆಡ್ತೀರಾ
ಹಾ ಫುಟ್ಬಾಲ್ ಆಡ್ತೀವಿ ಬಾಸ್ಕೆಟ್ಬಾಲ್ ಆಡ್ತೀವಿ
ಹಾ
ಹ್ಮ್
ಅಷ್ಟೇ ಸಾಕು
ಅಷ್ಟೇ ಏನಾದ್ರು ಡಿಸ್ಟ್ರಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿದ್ರಾ
ಡಿಸ್ಟ್ರಿಕ್ ಲೆವಲ್ ಸ್ಟೇಟ್ ಲೆವಲ್ ಯಾವ ಹೋಗಿಲ್ಲ ಕಾಲೇಜಾಗ ಎಷ್ಟ ಆಡ್ತಿದ್ವಿ
ಅಷ್ಟೇ
ಹ್ಮ್ ಸ್ವಲ್ಪ ಡೈಲಿ ಏನಾದ್ರು ಆಟ ಆಡೋದು ಅದು ಇದು ಏನೋ ಇದೆ ಏನ್ ಬರೀ ಮೊಬೈಲ್ ನೋಡ್ತೀರಾ ರೀಲ್ ನೋಡ್ತೀರಾ ಮೂವಿ ನೋಡ್ತೀರಾ
ಸಾಯಂಕಾಲ ಹೋಯ್ತವಿ ಗ್ರೌಂಡಿಗೆ
ಹಾ
ಆಟ ಆಡೋಕ್ಕೆ ಹೋಗ್ತಿವಿ ಸಾಯಂಕಾಲ ಗ್ರೌಂಡ್ಗೆ
ಹ್ಮ್ ಹ್ಮ್ ಸಾಯಂಕಾಲ ಅಷ್ಟೇ
ಸಾಯಂಕಾಲ ಅಷ್ಟು ಮುಂಜಲ್ಲೆ ಯೋಗ ಅಂತಲ್ಲ ನಾಳೆ
ಓಹೋ ಯೋಗ ಯೋಗ ಕೂಡ ಮಾಡ್ತೀರಾ ನೀವು
ಯೋಗ ಡೇ ಇರ್ತಲ್ಲ ಅದಕ್ಕೆ ಯೋಗ ಐತಿ ಮುಂಜೆಲೆ ಮುಂಜಾಲೆ ಹೋಗ
ಹ್ಮ್ ಬರಿ ಯೋಗ ದಿನ ಇದ್ದಾಗಷ್ಟೇ ಯೋಗ ಮಾಡೋದು ಡೈಲಿ ಡೈಲಿ ಮಾಡೋದಿಲ್ಲ ನಿಮ್ ಕಡೆ
ಅಂದ್ರೆ ಅವು ಅಂದ್ರೆ ಅಲ್ಲಿಗೆ ಹೋದಾಗ ಬಾಳ ಮಾಡ್ತೀವಿ
ಹ್ಮ್
ಹಾಸ್ಟೆಲ್ಗಿದ್ದಾಗ ಸ್ವಲ್ಪ್ ಮಾಡ್ತೀವಿ
ಓಹೋ ಐದ್ನ ನಿಮಷ ಎಲ್ಲಾ ಹಾಸ್ಟೆಲ್ ಮಾಡ
ಹಾ ಅಲ್ಲಿಗೇ ಹೋದ್ರೆ ಅರ್ಧ ತಾಸು ಒಂದ್ ತಾಸು ಮಾಡ್ತವೆ ಅಲ್ಲಿಗೇ ಹೋದ್ರೆ
ಹ್ಮ್ ಹ್ಮ್ ಮತ್ತೆ ತಮ್ಮಲ್ಲಿ ಹಾಸ್ಟೇಲ್ ಅಲ್ಲಿ ಊಟ ಸರಿ ಕೊಡ್ತಾರ ಏನು ಇಲ್ಲ
ಹಾ ಚಲೋ ಐತಿ
ಹ್ಮ್ ಮತ್ತೆ
ಮತ್ತೆ ನೀವ್ ಹೇಳ್ಬಕ್ ನೋಡ್ರಿ
ಹ್ಮ್ ನಿಮ್ಗೆ ನೀವು ಗೇಮ್ಸ್ ಗೇಮ್ಸ್ ಆಡ್ತಾರ ಮೊಬೈಲಲ್ಲಿ
ಇವತ್ತು ನೋಡ್ತೀವಿ
ಹಾ ಹಾ ಫ್ರೀ ಫೈರ್ ಎಷ್ಟು ಲೆವಲ್ಪ್ ಮಾಡಿ ಎಷ್ಟ್ ಲೆವೆಲ್ ಇದೆ ನಿಮ್ದು ಫ್ರೀ ಫೈರ್ದು
ನಮ್ದು ಅರವತ್ ಮೂರ ಇದೆ ನಿಮ್ದ
ನಮ್ದು ಅರವತ್ತ ಇದೆ ಈಗ ನೀವು ನಾವ ನಿಮ್ದು ಫುಲ್ ಟಾಪಪ್ ಮಾಡಸ್ತೀರಾ ಏನು ನೀವು
ಏ ಇಲ್ಲ
ಹ್ಮ್ ಹ್ಮ್ ನಿಮ್ದು ಪ್ರೈಮ್ ಲೆವೆಲ್ ಎಷ್ಟಿದೆ
ಪ್ರೈಮ ಲವೆಲ್ ಒನ್ ಇದೆ
ಒನ್ ಇದೆ ಹ್ಮ್ ಹ್ಮ್ ಹ್ಮ್ ನಿಮ್ದು ಬೀಗುಡಿ ಅಂದ್ರ ಅಲ್ಲ
ಹ
ಬೀಗುಡಿಯಲ್ಲಿ ಏನ್ ಫೇಮಸ್ಸು
ತಿ
ಹ
ಸಟಡೆ ಸ ಸಾಟಡೆ ಎಲ್ಲರಲ್ಲಿ ಬರ್ತಾರೆ ಬಿಡಿ ಬ ಮತ್ತು ಗುಡಿಗೆ ಬರ್ತಾರ ನೈಟ್ ನೈಟು ಊಟ ಮಾಡ್ತಾರೆ ಅಲ್ಲಿ
ಹ್ಮ್
ಮತ್ತೆ ಒಂದು ಜಾತಿ ಇರುತ್ತೆ ಇಲ್ಲಿ ಭೂಯಿಗೂಡ ಒಂದು
ಹ್ಮ್ ಹ್ಮ್ ವರ್ಷದಲ್ಲಿ ಒಂದೇರ್ ಸರಿ ಅದ ಜಾತ್ರೆ ನಾನು ಬಂದಿದ್ದೇನೆ ಜಾತ್ರೆಗೆ
ಹ್ಮ್ ಹ್ಮ್ ಅವತ್ ಬದಿದ್ರಲ್ಲ ಅವತ್ ಯಾವತ್ ಹೇಳದು
ಅದು ಅವತ್ ಆಹ ಸಂಕ್ರಾಂತಿ ಇದ್ದಾಗ ಒಂದ್ ತಿಂಗಗಳ ಇರುತ್ತೆ ಜಾತ್ರೆ ನಾವವು ಬಂದಿದ್ದೀವಿ ನಿಮ್ಗೆ ಎಲ್ಲೋ ನೀವು ಹೋಲಿ ಬಿಡಿ ಏನಿಲ್ಲ ಮತ್ತೆ ಮಧ್ಯಾಹ್ನ ಊಟ
ಮಧ್ಯಾಹ್ನ ಊಟಾ ಹನ್ನ ಎರಡವರೆಗ
ಹ್ಮ್ ಹ್ಮ್ ಊಟ ಚೆನ್ನಾಗಿ ಮಾಡ್ಬೇಕಪ್ಪಾ
ಹ್ಮ್ ಮಾಡ್ತು ಮಾಡ್ತ
ಹ್ಮ್ ಇವತ್ತು ಹೊರಗಡೆಯಲ್ಲಿ ಹೋಗಲ್ಲ ತಿನೋಕ್ಕೆೆ
ಇವತ್ತು ಗುಡಿಗೋಬಕ್ಷಣವರಲ್ಲ ಭೀಮ್ರನ್ ಗುಡಿಗ್ ಹೋಗ್ಬೇಕು ಇವತ್ತು ಸಾಯಂಕಾಲ
ಹ್ಮ್
ಸ್ನಾನ ಮಾಡಿ ಗುಡಿಗ ಹೋಗಿ ಗ್ರೌಂಡ್ ಕೊಡ್ಬೇಕು ಏನಾದ್ರೂ ಆರ್ಡ್ರ ಆಡಕ್ಕ
ಗ್ರೌಂಡ್ ಅಲ್ಲಿ ತುಂಬಾ ಇರ್ತೀರಾ ನೀವು